ಹಾ ಏನ್ ಮಾಡ್ತಿದ್ದೀರಾ.
ನಾವೇನು ಮಾಡುತ್ತಿಲ್ಲ ನೀವೇನು ಮಾಡತಿದ್ದೀರ.
ನಾವು ಊಟ ಮಾಡಿದ್ವಿ ಇವಾಗ ಜಸ್ಟ್ ಇವಾಗ ಸ್ವಲ್ಪ ಹೊತ್ತಾಯ್ತು.
ಹಾ ಹಾ ಊಟ ಮಾಡದ್ರ
ಹಾ ಊಟ ಮಾಡದಿವಿ ಅನ್ನ ಮತ್ತೆ ತಿಳಿ ಸಾರು ಮಾಡಿದ್ರು ಊಟ ಮಾಡಿ ಬಂದಿದವಿ ಈವಾಗಲೇ ಇವಾಗಷ್ಟೇ
ಇಲ್ಲ ಹೌದಾ ನೀವೇನ್ ಓದ್ತಿದ್ದೀರಾ.
ನಾವು ಡಿಗ್ರಿ ಓದ್ತಾ ಇದ್ದಿವಿ
ಯಾವ ಡಿಗ್ರಿ
ಅದು ಗಣಕಶಾಸ್ತ್ರ ಅಂತ
ಹೌದ
ಹಾ ನೀವು ಏನ್ ಓದ್ತ್ತಿರೋದು
ನಾವು ನಾವು ಮಾಡುತ್ತಿರುವ ವಿದ್ಯಾಭ್ಯಾಸ ಹ್ಮ್ ಹ್ಮ್ಮ ಮಾಸ್ಟರ್ ಡಿಗ್ರಿ
ಹೌದಾ ಇದು ಎಷ್ಟು ವರ್ಷಗಳು ಮಾಡ್ಬೇಕು ಇಂತ ಕೋರ್ಸ್ ಇಂತ ಕೆಲ್ ಇಂತ ವಿದ್ಯೆಯನ್ನು
ಎರಡು ವರ್ಷಗಳ ಕಾಲ ಆ ಯುದ್ದೆಯನ್ನು ಮಾಡಬೇಕು ನಾವು
ಉತ್ತಮ ತರಬೇತಿನ ಪಡೆಯತಕ್ಕ್ದ
ಆ
ಉತ್ತಮ ತರಬೇತಿಯನ್ನು ಹೇಗೆ ಪಡೆಯುವುದು
ಉತ್ತಮ ತರಬೇತಿ ಬೇಕಾದರೆ ನೀವು ಉತ್ತಮವಾಗಿ ಓದಬೇಕು ಶ್ರಮ ಪಡಬೇಕು.
ಹೌದಾ ಮತ್ತೆ ಏನು ನಿಮ್ದು ಯಾವ್ದು ಊರು ನಿಮ್ದು ಸ್ವಂತ ಊರು
ನಿಮ್ಮ ಊರು ನಮ್ಮ ಊರು ಗೌಡೇತಿ ನಿಮ್ಮ ಊರು
ನಮ್ಮ ಊರು ಶಿವಮೊಗ್ಗ
ನಿಮಗೆ ಬಿಡುವಿನ ವೇಳೆಯಲ್ಲಿ ಏನು ಮಾಡಲು ಇಷ್ಟ
ಬಿಡುವಿನ ವೇಳೆಯಲ್ಲಿ ನಮಗೆ ಆಟ ಆಡಲು ತುಂಬಾ ಇಷ್ಟವಾಗುತ್ತದೆ.
ಹ ಓಕೆ ಇವತ್ತು ನಿಮ್ಮ ದಿನ ಹೇಗಿತ್ತು.
ಇವತ್ತು ದಿನ ಚಂದ ಚೆನ್ನಾಗಿತ್ತು.
ಹಾ ಹಾ
ಹ್ಮ್ ಇವತ್ತು ಮಳೆ ಆಗಿಲ್ಲ ಅದಕ್ಕೆ ಸ್ವಲ್ಪ ವಾತಾವರಣ ತುಂಬಾ ತಾಪಮಾನಗಳು.
ಹು ನಿಮ್ಮ ನೆಚ್ಚಿನ ಅಡಿಗೆ ಅಥವಾ ಊಟ ಯಾವುದು.
ನಮ್ಮ ನೆಚ್ಚಿನ ಅಡುಗೆ ಹೊಳಿಗೆ ಅಂತಾರೆ.
ಅದಕ್ಕೆ ಮಾವಿನ ಹಣ್ಣಿನ ಸ್ವೀಕರಣೆಯನ್ನು ಹಾಕಿಕೊಂಡು ತಿಂದರೆ ಬಹತ್ ಬಹಳ ಚಂದ. ಹ ರುಚಿ ಸವಿಯಬಹುದು.
ಹೌದಾ ಉತ್ತಮ್. ನಿಮಗೆ ಕರ್ನಾಟಕದಲ್ಲಿ, ಅತ್ಯಂತ ಇಷ್ಟವಾದ ಪ್ರವಾಸಿ ತಾಣ ಯಾವುದು.
ನಮಗೆ ನಮ್ಮ ಶಿವಮೊಗ್ಗ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ. ಜೋಗ ಜಲಪಾತ. ಇದು ವಿಶ್ವವಿಖ್ಯಾತವಾಗಿದೆ. ಇದನ್ನು ನೋಡಲು ತುಂಬಾ, ತುಂಬಾ ಇಷ್ಟವಾಗುತ್ತದೆ ಇದರಲ್ಲಿ. ಬಹಳ ಎತ್ತರ ದಿಂದ ನೀರು ಧುಮುಗುತ್ತದೆ ಅದನ್ನ ನೋಡುವುದೇ ಅಂದ. ಅದರಲ್ಲೂ ಈ ಮಳೆಗಾಲ ಸಮಯದಲ್ಲೊಂತೂ. ತುಂಬಾ ಸಕ್ಕತ್ತಾಗಿ ಕಾಣುತ್ತದೆ. ನೀವು ಕೂಡ ಬಂದಿರಬಹುದು ಅಂತ ತಿಳಿಯುತ್ತೇನೆ.
ಹೋ ಉತ್ತಮ ನಿಮ್ಮ ಕನ್ನಡ ಭಾಷೆ ತುಂಬಾ ಉತ್ತಮವಾಗಿದೆ. ನೀವು ಕನ್ನಡವನ್ನು ಈಗಷ್ಟೇ ಕಲಿತಿದ್ದೀರಾ ಅಥವಾ ನಿಮಗಾಗಿ. ನನಗೆ ಕನ್ನಡ ಚೆನ್ನಾಗಿ ಬರುತ್ತ.
ವಾಗಲೇ ಕನ್ನಡ ಚಂದವಾಗಿ ಬರುತ್ತದೆ. ನ ಹುಟ್ಟಿನಿಂದನೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಕನ್ನಡವೇ ನಮ್ಮ ಜೀವನವಾಗಿದೆ. ಎಂದ್ದರಿಂದ ನಾವು ಕನ್ನಡವನ್ನು ಬಹಳ ಉತ್ತಮವಾಗಿ ಕಲಿದಿದ್ದೇವೆ.
ನಿಮಗೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ. ಏನಾದರೂ ಅನುವಾದ ಮಾಡಬೇಕಾಗಿದೆಯೇ.
ಇಲ್ಲ ನನಗೆ ಕನ್ನಡವೇ ಇಷ್ಟವಾಗುತ್ತಿದೆ ನಾನು ಕನ್ನಡ ಭಾಷೆಯನ್ನು ಮಾತನಾಡಲಿಕ್ಕೆ ಬಯಸುತ್ತೇನೆ
ನಿಮಗೆ ಬೇಸಿಗೆ ಕಾಲ. ಇಷ್ಟಾನ ಅಥವಾ ಮಳೆಗಾಲ ಇಷ್ಟಾನ.
ನಮಗೆ ಮ ನಮಗೆ ಮಳೆಗಾಲವೇ ತುಂಬಾ ಇಷ್ಟವಾಗುತ್ತದೆ. ಬಹಳ ವಾತಾವರಣವು ತಣ್ಣಾಗಿರುತ್ತದೆ ಮಳೆ ನೀರು ಇಂದ. ಹೊರಗಡೆ ಓಡಾಡೋಕ್ಕೆೆ ಒಂಥರ ತಣ್ಣನೆಯ ವಾತಾವರಣವಾಗುತ್ತದೆ. ಹಾಗಾಗಿ ನೆ ಹಿಮ್ಮ. ಕಾಲ ತುಂಬಾ ಇಷ್ಟವಾಗುತ್ತದೆ ಮತ್ತೆ ಚಳಿಗಾಲನು ತುಂಬಾ ಇಷ್ಟವಾಗುತ್ತದೆ. ಬೆಳಿಗ್ಗೆ ಮುಂಜಾನೆಯ ಆ ಮೋಡಗಳ ತಂಪು, ನಮಗೆ ಬಹಳ ಬೇಗ ಬಹಳ ಉಲ್ಲಾಸವನ್ನು ನೀಡುತ್ತದೆ. ಆದ್ದರಿಂದ ನನಗೆ ಚಳಿಗಾಲ ಮತ್ತು ಮಳೆಗಾಲ ತುಂಬಾ ಇಷ್ಟವಾಗುತ್ತದೆ. ಬೇಸಿಗೆಯಲ್ಲಿ ತುಂಬಾ ಶೆಕೆ ಇರುವುದರಿಂದ ವಾತಾವರಣ ಬಹು ಬಹು ತಾಪಮಾನವಾಗಿರುತ್ತದೆ. ಹೊರಗಡೆ ಓಡಾಡುವುದಕ್ಕೂ ಬಹಳ ಕಷ್ಟವಾಗುತ್ತದೆ. ಆದ್ದರಿಂದ ನನಗೆ ಬೇಸೆಗಾಲದ ಮೇಲೆ ಬಹಳ. ಇಷ್ಟವಾಗುವುದಿಲ್ಲ.
ನೀವು ಹೆಚ್ಚಾಗಿ ಯಾವ ರೀತಿಯ ಸಂಗೀತ ಕೇಳ್ತೀರಿ.
ಅವನು ಹೆಚ್ಚಿನದಾಗಿ ಹೊಸ ತರಹದ ಸಂಗೀತವನ್ನು ಹೇಳಲು ಇಷ್ಟಪಡುತ್ತೇನೆ.
ಭಾವಗೀತೆಗಳು ಕೇಳುತ್ತೀರಾ ಚಿತ್ರಗೀತೆಗಳು ಕೇಳುತ್ತೀರಾ ಅಥವಾ ಜಾನಪದ. ಆತರ ಕೇಳುತ್ತೀರಾ.
ಭಾವಗೀತೆಯನ್ನು ಕೇಳುತ್ತೇವೆ ಜಾನಪದ ಗೀತೆಯು ಬಹಳ ಬಹಳ ಸೊಗಸಾಗಿರುತ್ತದೆ. ಆದರೆ ಇವಾಗಿನ ಶೈಲಿಯಕ್ಕಿಂತ ಪುರಾಣ ಗೀತೆಗಳು ಬಹಳ ಸೊಗಸಾಗಿರುತ್ತದೆ ಅದು ನನಗೆ ಬಹಳ ಇಷ್ಟ ಹೋಗುತ್ತೆ ಜನ ಬರಗಗಳಲ್ಲಿ ನಿಮಗೆ ಯಾವ ರೀತಿಯ ಹಾಡುಗಳು ಇಷ್ಟವಾಗೆ ಅ ಕೇಳಬಹುದೇ
ಹ ನಮಗೆ ತುಂಬಾ ರೀತಿಯ ಚಿತ್ರರೀತೆಗಳು ಇಷ್ಟ ಏ ಅಂದರೆ ಈಗಿನ ಈಗಿನ
ಈಗಿನ ಭಾವಗೀತೆಗಳು ಇಷ್ಟವೆೇ
ಹ ಈಗಿನ ಚಿತ್ರಗಳು ತುಂಬಾ ಆಹ ಅರ್ಥಪೂರ್ಣವಾಗಿ ಇರ್ತವೆ ಸೊ ಅದರಿಂದ ನನಗೆ ಚಿತ್ರಗೀತೆಗಳು ತುಂಬಾ ಇಷ್ಟ ಅ ನೀವು ದೈನಂದಿನ ಜೀವನದಲ್ಲಿ ತಂತ್ರಜ್ಞಾನವನ್ನು ಎತ್ತುು ಬಳಸುತ್ತೀರಿ
ನಾವು ತಂತ್ರಜ್ಞಾನವನ್ನು ತುಂಬಾ ಬಳಸುತ್ತೇವೆ ಹ
ಅಭಿಪ್ರಾಯ ಬಗ್ಗೆ ಅಭಿಪ್ರಾಯ ತಿಳಿಸಿ
ಎಐ ಬಂದಿರುವುದರಿಂದ ಬಹಳ ಸಮಸ್ಯೆ ಆಗುತ್ತಿದೆ
ಹ್ಮ್
ನಮ್ಮ ಹುಡುಗರಿಗೆ ಕೆಲಸವೂ ಸಿಗದ ಕಾರಣ ಬಹಳ ತೊಂದರೆೆಯಗುತ್ತಿದೆ ಅವರು ತಮ್ಮ ಕೆಲಸವನ್ನು ಬಿಟ್ಟು ತಮ್ಮ ತಮ್ಮ ಹಳ್ಳಿಗಳಿಗೆ ಪ್ರಯಾಣಿಸುತ್ತಿರುವುದನ್ನು ಕಂಡ ಕಂಡುಕೊಳ್ಳಬಹುದು ಈಗಿನ ಕಾಲದಲ್ಲಿ ಹಾಗಾಗಿ ಐಯಿಂದ ತುಂಬಾ ತೊಂದರೆ ಆಗುತ್ತಿದೆ ಈಗಿನ ಮಕ್ಕಳಿಗೆ ಹಾಗೂ ಕೆಲಸ ಮಾಡುವಂತಹ ಕೆಲಸಕ್ಕೆ ಹೋಗುವಂತಹ ಬೇಕಾದ ಮಕ್ಕಳಿಗೋಸ್ಕರ ಎ ಯನ್ನು ಸ್ವಲ್ಪ ತಡೆಯಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ
ಹ್ಮ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಕನಸು ಅಥವಾ ಗುರಿ ಏನು
ನನ್ನ ಜೀವನದಲ್ಲಿ ದೊಡ್ಡ ಕನಸೆಂದರೆ ಒಂದು ಒಳ್ಳೆಯ ಕಂಪನಿಯನ್ನು ತೆಗೆದುಕೊಳ್ಳುವುದು ಅದರಲ್ಲಿ ಒಂದಿಷ್ಟು ಕಾರ್ಮಿಕರಿಗೆ ಕೆಲಸವನ್ನು ಕೊಡಬೇಕೆಂದು ನಾನು ಕನಸು ಕಾಣುತ್ತಿದ್ದೇನೆ ಅದಕ್ಕಾಗಿ ಸ್ವಲ್ಪ ಹಣ ಸಹಾಯದ ಹಣ ಸಹಾಯ ಬೇಕಾಗುತ್ತ ತ್ತದೆ ಅದನ್ನು ನಾನು ಬೇರೆ ಕೆಲಸವನ್ನು ಮಾಡಿ ಸಂಪಾದಿಸಿ ಒಂದು ಒಳ್ಳೆಯ ಕಂಪನಿಯನ್ನು ತೆರೆಯನಂದು ಒಂದು ಕನಸು ಕಂಡಿದ್ದೇನೆ
ನಿಮ್ಮ ನಿಮ್ಮ ಕನಸು ಯಾವುದಾಗಿದೆ ಎಂದು ಕೇಳಬಹುದೇ
ನಾವು ಉತ್ತಮವಾದ ಒಳ್ಳೆಯ ಎಂಎನ್ಸಿ ಕಂಪೆನಿಯಲ್ಲಿ ಕೆಲಸವನ್ನು ತೆಗೆದುಕೊಂಡು ಅಲ್ಲಿ ಉತ್ತಮ ಹುದ್ದೆ ಹ್ಮ್ ಮುತ್ತಯ
ಉತ್ತಮ ಹುದ್ದೆ ನು ನೀವು ಅರಿಸಿಕೊಳ್ಳಬೇಕಾಗಿ ವಿನಂತಿಸುತ್ತಿದ್ದೀರಾ
ಒಳ್ಳೆ ಹೆಸರನ್ನು ತೆಗೆದು ಕೊಂಡು ಕೆಲಸವನ್ನು ಚೆನ್ನಾಗಿ ಮಾಡಿ ಒಳ್ಳೆಯಾ ಆ ಶ್ರಮದ ಫಲವನ್ನು ತೆಗೆದುಕೊಳ್ಳಬೇಕೆಂದು ನನ್ನ ಗುರಿ ಹ ನೀವು ವೀಕೆಂಡ್ ಬಂದರೆ ನೀವು ಸಾಮಾನ್ಯವಾಗಿ ಹೇಗೆ ಸಮಯ ಕಳೆಯುತ್ತೀರಿ
ವೀಕೆಂಡ್ ಅಂದರೆ ಈಗ ಒಂದು ವಾರ ಕೊನೆಯ ದಿನವಾದಂತಹ ಶನಿವಾರ ಮತ್ತು ಭಾನುವಾರ ಬಂದರೆ ಅದರಲ್ಲೂ ಭಾನುವಾರ ರ ಅಂದ್ರೆ ಸ್ವಲ್ಪ ಸಮಯ ಕಳೆಯುವುದು ಕಷ್ಟವಾಗುತ್ತದೆ ಕೆಲವು ದಿನಗಳಲ್ಲಿ ಭಾನುವಾರದಲ್ಲಿ ಸ್ವಲ್ಪ ವಿಶ್ರಾಂತಿ ತಿನುಪಲೆದು ಸ್ವಲ್ಪ ಒಳ್ಳೆ ರೀತಿ. ಯಾ ಪಲಹಾರ ಊಟವನ್ನು ಮಾಡಿ ಒಂದು ಒಳ್ಳೆಯ ನಿದ್ರೆಯನ್ನು ಮಾಡುತ್ತೇನೆ ನಾನು.
ಹ್ಮ್.
ಅದೇ ರೀತಿ ಸಂಜೆ ಸ್ವಲ್ಪ ಬೇಕಾದ್ರೆ ಎಲ್ಲರೂ ಹೊರಗಡೆ. ತಿರುಗಾಡೋದಕ್ಕೆ ಹೋಗುತ್ತೇನೆ ನೀವು ಏನು ಮಾಡುತ್ತೀರಾ.
ನಾವು ಹಾಗಗೇ ಚಿತ್ರಗಳನ್ನು ನೋಡಿಕೊಂಡು. ಚಲನಚಿತ್ರಣಗಳನ್ನು ನೋಡಿಕೊಂಡು. ಆ ಸಂಗೀತಗಳನ್ನು ಕೇಳಿಕೊಂಡು. ಅವೇ ಸಮಯವನ್ನು ಕಳೆಯುತ್ತೇವೆ. ಅಹ ನಿಮ್ಮ ನೆಚ್ಚಿನ ನಟ ಯಾರು ಅಂತ ತಿಳಿಯಬಹುದೇ.
ನಾನ್ ಹೆಚ್ಚಿನ ನಟ. ಹ ಹಾಗಂಗಂದ್ರೆ ಈಗಿನ ಹೊಸದಾದಂತಹ ಮೂವಿಯನ್ನು ರಿಲೀಸ್ ಆಗುತ್ತಿದೆ ಟಾಪ್. ಸಿಕ್ಕೆೆಂಬ ಮೂವಿ ಅದರಲ್ಲಿ. ಆ ಫಿಲಂ ಅನ್ನು ಚಿತ್ರೀಕರಿಸುತ್ತಿರುವ ಯಶ್ ಎಂಬ. ಹೀರೋ ನನಗೆ ತುಂಬಾ ಇಷ್ಟವಾಗುತ್ತಾರೆ.
ಇಷ್ಟ ವಾದ ನಟಿ.
ಇಷ್ಟವಾದ ನಟಿ ತುಂಬಾ ಜನ ಇದ್ದಾರೆ ಅವರನ್ನು ಹೇಳುವುದಕ್ಕೆ ನನಗೆ ಈಗ ಮನಸ್ಸಿಲ್ಲ. ಸಮಯ ಬಂದಾಗ ನಿಮಗೆ ಹೇಳುತ್ತೇನೆ.
ಸರಿ ಉತ್ತಮ ಈ.